ನಮಸ್ಕಾರ ನೆನಪಿದೀವಾ
ಹ್ಮ್ ನೆನಪಿ ಇದಿದ್ದೀರಾ ಹೆಂಗ್ ಆಕ್ ಆಗುತ್ತೆ ನೆನಪಿದ್ದೀರಾ ಚೆನ್ನಾಗಿದ್ದೀರಾ
ಚೆನ್ನಾಗಿದ್ದೀನಿ ಯಾರು ಅಂತ ಗೊತ್ತಾಯ್ತಾ
ಹ್ಮ್ ಗೊತ್ತಾಯ್ತು ನಿನ್ ಹಿಂಗ್ ಮರೆಯೋಕೆ ಆಗುತ್ತೆ
ಹ್ಮ
ನಮ್ಮ ಬಾಲ್ಯ ಸ್ನೇಹಿತ ನೀನು ಹೆಂಗ್ ಮರ್ಯಕ್ಾಗ
ಹ ನಿಮ್ಮ ಅಪ್ಪಟ್ಟ ಅಭಿಮಾನಿ ನಾನು
ಹ್ಮ್
ಹೌದೌದು
ನೀನು ನೆನ್ಸ್ಕೊ್ ಬಿಟ್ಟಿದೀರಾ ದೊಡ್ಡವರು
ಊಟ ಆಯ್ತು ನಿಮ್ದಾಯ್ತಾ
ಹ್ಮಞ ಆಯ್ತು
ಏನ್ ಮಾಡ್ತಾ ಇಧಿರ
ನ ಏನಿಲ್ಲ ಸುಮ್ಮನೆ ಹಗೆ ಕುೂತ್ಕೊಂಡಿಿದ್ದೆ
ಹಾ ಹಾ ಹ ಎಲ್ಲಿದ್ದೀರಾ
ಇಲ್ಲೇ ಇದ್ದೀನಿ ವಸತಿ ನಿಲಯದಲ್ಲಿ
ವಸತಿ ನಿಿಲಿಯ ಹಾ ಹಾ ಹಾ ಹಾ ಸರಿ ಸರಿ ಸರಿ ಬ ಇ ಫ್ರೀ ಇದ್ದೀರಾ ಬಿಸಿದೀರಾ ಅಲ್ಲಿ ಕಾಲಿಗಿದೀೆಯಾ
ಹ್ಮ್ ಖಾಲಿ ಇದ್ದೀನಿ
ಹಾ ಏನಿಲ್ಲ ಬೆಂಗ್ ಬೆಳಿಗ್ಗೆ ಬೆಂಗ್ಳೂರಿನ ಊರಿಗೆ ಬಂದ
ಹ್ಮ್
ಬೆಂಗ್ಗಳೂರ್ನ ಬಿಟ್ಟು ಬರ್ಬೇಕಂದ್ರೆ ಯಾವ ಏನೋ ಒಂಂತರಾ ಮನಸ್ಸಲ್ಲಿ ಹೇಳ್ಕೊಳ್ಳದ ಇರೋ ತರ ಬಾಧೆ ಇತ್ತು
ದಕೆ
ಅಷ್ಟೊಂದು ವರ್ಷಗಳು ಇದ್ದ ಬೆಂಗ್ಳೂರ್ನ ಬಿಟ್ಟು ಮನೆಗ್ ಬರ್ಬೇಕಾದ್ರೆ
ಹ್ಮ್
ಹ ಊರ್ಗ್ ಬಂದು ಸುಮಾರು ಒಂದು ಆರರಿಂದ ಆಯ್ತು ಏಳ್ ತಿಂಗಳಾಗಿತ್ತು
ಹ್ಮ್ ಹ್ಮ್ ಹ್ಮ್ ಹ್ಮ್
ಬರ್ಬೇಕಾದ್ರೆ ಆ ಒಂದು ವಾತಾವರಣನ ಆ ಒಂದು ಸ್ಥಳ ನ ಮಿಸ್ ಮಾಡ್ಕೊಳ್ತೀನಿ ನ ಫೀಲ್ಂದ ಬೇಜಾರ್ಲ್ಲಿ ನೋವಲಿ ಬಂಧೇ ಇಲ್ಲಿಗೆ ಊರ್ಕೆ
ಹ್ಮ್
ಊರ್ಗ್ ಬಂದು ನನ್ನ ಬಾಲ್ಯ ಸ್ನೇಹಿರರನೆಲ್ಲಾ ಮಾತಾಡಸ್ಕೊಂಡು ಒಂದು ಒಳ್ಳೆ ಹೋಟೆಲ್ ಹೋಗಿ ಎಲ್ಲಾರ ಜೊತೆಯಲ್ಲಿ ಊಟ ಮಾಡ್ಕೊಂಡು ಬಂದ್ವಿ
ನನ್ನ ಕರಿದ್ರಾ
ಅಂದ್ರೆ ನಿಮ್ಮೂರು ಅಂದ್ರೆ ನಿಮ್ಮೂರಿಗ ನಮ್ಮೂರಿಗೆ ಸುಮಾರು ಒಂದು ಹತ್ತರಿಂದ ಹದ್ಿನೈದು ಕಿಲೋಮೀಟರ್ ದೂರ ಇದೆಯಲ್ಲಾ
ಅಲ್ಲಾ ಎಂಗಾಧ್ರು ಇರ್ಲಿ ಕರದ್ರ ಒಂದ್ ಮಾತು ಈತರ ಎಲ್ರು ಬೇಟಿ ಆಗ್ತಿದೀವಿ ಬಾ ನೀನು ಅಂತ ಹೇಳ್ಬಿಟ್ಟ್ರಿ ಕರದ್ರ ನೀವ್ ಮಾತ್ರ ಹೋಗಿದ್ದೀರಲ್ಲ
ಅಂದ್ರೆ ನೀವು ಈಗ ಬೆಂಗ್ಗಳೂರಲ್ಲಿ ಇದ್ದೀರಾ ಅಂತ ಗೊತ್ತಲ್ವಾ
ಆಮೆಲ್ಲಾ ಹೇಳ್ಬೇಡಿ ನೀವವು ನೀವ್ ಕರಿದ್ರಾ ಅಷ್ಟೆ
ಹ ಅಂದ್ರೆ ಕರಿಯವನ್ ಅಂತಾನೇ ಅನ್ಕೊಂಡೆ ಬಟ್ ನಮ್ಮ ಸ್ನೇಹಿತ ಆ ನಮ್ಮ ಸ್ನೇಹಿತ ಇದನಲ್ಲ ಯಾರು ಗಿರೀಶ
ಹ್ಮ್
ಹಲೋ
ಹೌದಾ ಹಾ ಹೇಳಿ
ಹ ಅವ ನಿತ್ಕೊಂಡು ಇಲ್ಲ ಅವರು ಅವ ಅವಳು ಬೆಂಗ್ಳೂರಲ್ಲಿ ಇದ್ದಳೆ ಈಗ ನಾವವು ಕರೆದ್ ಬರಲ್ಲ ಹ ಈ ಈ ಸಮಯಕ್ಕೆ ನಾವ್ ಮಾತ್ರ ಇದು ಉಂಡ್ಕೊಂಡು ಮಾತಾಡ್ಕೊಂಡು ಬರೋಣೊ ಸಲ್ಲ ಹೋಗ್ತತಿವಲ್ಲ ಅವಾಗ ಆ ಹುಡುಗಿನ ಕರ್ಕೊಂಡ್ ಹೋಗೋಣ ಅಂತ ಅನ್ನು ಹಾಗಾಗಿ ಆ ನಾನು ಸರಿ ಅಂತ ಅಂದ್ಬಿಟ್ಟು ಕರೆಕ್ ಆಗಿಲ್ಲ ಇಷ್ಟು ಅಲ್ಲಿ ನಡೆದತ್ತು ಇ ಅಂತ ನಿನ್ಗೆ ಹೇಳ್ತಾ ಇದ್ದೀನಿ ಆದ್ರೆ ಅದೇನು ನಡತಿಿಲ್ಲ ನೆನಪೇ ಆಗಿಲ್ಲ ನೀವು ಅರ್ಥ ಆಯ್ತಾ ಕೇಳಿಸ್ತಾ
ಏನು ಮಾಡ್ರಿ ಆಯ್ತು ಇವಾಗ ಏನ ಕರೆ ಮಾಡಿದಿ್ರ ಹೇಳುದು ಅಷ್ಟ ನೀವು
ಹಂಗೆ ಬೆಳಗ್ಗಿಂದ ಎಲ್ಲಾರ ಜೊತೆನೂ ಸೇರಿ ಓಡಾಡಿ ಆ ಕಡೆ ಈ ಕಡೆ ಹೋಗ ಬಂದ್ವಾ ನಮ್ಮಲ್ಲಿ ಯಾರಾದ್ರರು ತಪ್ಸ್ಕೊಂಡಿದರ ಅಂತ ನೋಡಿದ್ರೆ
ಹೂ
ನನ್ನ ದೊರೆ ಸಾನಿಯಾರು ಸಹ ನೀವು ಮತ್ತೆ ನಿಮ್ಮ ತಮ್ಮ ಇಬ್ರು ಮಿಸ್ ಇಬ್ರು ಮಿಸ್ ಆಗಿದ್ದೀರಾ
ಹ್ಮ ಹ್ಮ
ಹಾಗಾಗಿ ನಿಮಗೆ ಮೊದಲ ಕರೆ ಮಾಡ್ಬಿಟ್ಟೆ ನಿಮ್ಮನ್ನ ಮಿಸ್ ಆಗೋದು ಹೆಂಗೆ ಅಂತ
ಹಬಬ್ಬಏ ಏನೋ ಹೇಳ್ರತೆ ಕಥೆಗಳು ನಮಗೆ ಕೇಳ್
ಇಲ್ಲ ಇಲ್ಲ ನಿಜಾನೇ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನೀವ್ ನೆನಪಾಗಿಲ್ಲ
ಹ್ಮ್
ಹಾಗಾಗಿ ಈಗ ಕರೆ ಮಾಡ್ತಾ ಇತ್ತು ಕರಿ ಮಾಡಿ ನಿಮ್ಮನ್ನು ಮಾತಾಡಿ ಅದ್ರಲ್ಲಿ ಬೇರೆ ನನ್ಗೆ ಗೊತ್ತಲ್ವವಾ ನೀ್ ಬೆಂಗ್ಳೂರಲ್ಲಿ ಇದೀರಂತ
ಅಲ್ಲ ಅಲ್ಲ ಎಲ್ಲಾ ಮುಗಿದ ಮೇಲೆ ಅದೇನೋ ಹೇಳ್ತಾರಲ್ಲ ಹಂಗೈತೆ ನಿನ್ನ ಕತೆ
ಹ ಜೋ ಆ ತರ ಅಂದನ್ಕೊಂಡ್ರಿ ಹೆಂಗಪ್ಪ ನೀವು
ಇನ್ನೇನು ಎಲ್ಲ ಬಾಲ್ಯದ ಎಲ್ಲಾ ನೆನ್ಸ್ಕೊಂಡು ಫುಲ್ಲ ಎಲ್ಲಾ ಮಾತಾಡ್ಕೊಂಡ್ರ
ಹ ಈಗ ಬೆಳಿಗ್ಗೆ ಹೋಟೆಲ್ಗೆ ಹೋದ್ರಿ ನಷ್ಟ ಮಾಡೋಣ ಅಂತ ತಿಂಡಿ ತಿನ್ನೋಣ ಅಂತ
ಹ್ಮ್
ತಿಂಡಿ ತಿಿನಂತ ಹೋಗಿ ತಿಂಡಿ ಕುಂತು ತಿನ್ಕೊಂಡು ಆಚೆ ಬರ್ಬೇಕಾದ್ರೆ
ಹ್ಞ
ಆ ಒಂದು ರಚ್ ಕಟ ಇದೆ.
ಹ್ಮ್ ಹ್ಮ್
ಆ ರಚಕಟ್ಟೆಯಲ್ಲಿ ಕುೂತ್ಕೊಂಡಿದ್ವಿ.
ಹ್ಮ್
ಕೂತ್ಕೊಂಡಿರ್ಬೇಕಾದ್ರೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸಣ್ಣ ಹುಡುಗ್ರು ಚಿಕ್ಕವರು. ಒಂದ್ ಆರು ಜನ ಬಂದ್ರು.
ಹ್ಮ್
ಎಷ್ಟು ಗಂಟೆಗೆ ಒಂದು ಎಂಟ್ ಗಂಟವರೆಗೆ.
ಹ್ಮ್
ಎಂಟು ಎಂಟವರೆಗೆ ಕೂತ್ಕೊಂಡೀವಿ ಅಲ್ಲ ಬಂದ್ರು ತಿಂಡಿ ತಿದ್ಕೊಂಡ. ಹಾ ಅಲ್ಲಿದ್ದೆ ಅವರು ಒಂದು ಕೈಲ್ಲಿ ಬ್ಯಾಟು. ಇನ್ನೊಬ್ಬ್ರ ಕೈಯಲ್ಲಿ ಬಾಲು. ಎತ್ಕೊ ಬಂದ್ರು.
ಹ್ಮ್
ಆಹ ಹತ್ಕೊ ಬಂದು ಆಟ ಆಡಕ್ಕೆ ಶುರು ಮಾಡಿದ್ರು.
ಹ್ಮ್
ಆಟ ಆಡ್ತ ಆಡ್ಕೊಂಡು ಆ ಔಟ್ ಆಗ್ಬಿಟ್ಟದು ಒಬ್ರು.
ಹ್ಮ್
ಔಟ್ ಆ ಔಟ್ ಆಗಿರೋ ಹುಡ್ಗ ಒಂದಚೂರು ದೊಡ್ಡ ದೊಡ್ಡದಾಗಿದ್ದ ಅಂದ್ರೆ ಒಂದ್ ಹತ್ತು ಹನ್ನೆರಡು ವರ್ಷ ವಯಸ್ಸಿ ವಯಸ್ಸಾಗಿರುತ್ತೆ. ಇನ್ನು ಬೇರೆ ಹುಡುಗರು ಎಲ್ಲವೂ ಒಂದು ಆರು ಏಳು. ಇನ್ನು ಎಂಟು ಅಷ್ಟು ವಯಸ್ಸು ಹುಡುಗರು.
ಹ್ಮ್
ಅವಡ್ಗ ಔಟ್ ಆಗಿದ್ರು. ನಾನ್ ಅವ್ರಟ್ಟ ಇಲ್ಲ ನೋಬಾಲ್ ನೋಬಾಲ್ ಅಂತ ಅವ್ರ ಜಗಳ ಬಡ್ತಾ್ದ್. ಅದೆಲ್ಲಾ ನೋಡಿದ ತಕ್ಷಣ್. ನಾವು ಸಣ್ಣವರು ಇದ್ದಾಗ. ಇದೇ ಪರಿಸ್ಥಿತಿ ಬಂದಾಗ ಆಟ ಆಡದಾಗ ಔಟ ಆದಾಗ ಔಟ ಇಲ್ಲಾ ಔಟ ಇಲ್ಲಾ ಅಂತ ಎಷ್ಟೊಂದ್ ಜಗಳ ಆಡಿದ್ನ್ರು
ಹೌದೌದು
ನಾವೆಲ್ಲಾ ನೆನಪ ಇರ್ತ ಅದ್ರಲ್ಲಿ ನೀನು ನೆನಪದೆೆ ಆ ಟೈಮ್ ಅಲ್ಲಿ ನಿಮ್ ಮನೆ ಇತಲ್ಲಾ ಹಲೋ ಹಲೋ ಹಲೋ ಕೆಲಿಸಿವ್ಯಾಾ ಹಲೋ ಹಲೋ